ಹ್ಮ.
ಹಲೋ ನಮಸ್ಕಾರ
ಏನ್ ಮಾಡಕತೀರಿ.
ಏಏನಿಲ್ಲ ಚದರಂಗ ಆಡ್ತಾ ಇದ್ದ
ಹ್ಮ್ ಓದೋದೆಲ್ಲ ಎಲ್ಲ. ಹ ನನಗ ಅದು ಹೇಳದ್ರ ಬಗ್ಗೆ ಆಟದ ಬಗ್ಗೆ. ಗೆ ಹೆಂಗ ಆಡೋದು ಏನು.
ಏನಿಲ್ಲ ಅದು ಎಷ್ಟ. ಎ ಎಂಟು ಗುಂಡೆ ಎಂಟು. ಒಟ್ಟಾರೆ ಅರವತ್ನಾಲ್ಕು ಬಾಕ್ಸ್. ಳ ಅದ್ರಲ್ಲಿಯ ಮೂವತ್ತೆರಡು ಕರಿಮಣಿಗಳು ಮೂವತ್ತೆರಡು ಬಿಳಿ. ಮನೆಗಳು ಓಕೆ ಅದರಲ್ಲಿ ಎಷ್ಟು ಎರಡು ಆನೆ ಎರಡು ಕುದುರೆ ಎರಡು ಒಂಟೆ ಒಂದು ರಾಜ ಒಂದು ಮಂತ್ರಿ ಅದರ ಮುಂದೆ ಎಂಟು ಸೈನಿಕರು
ಹ್ಮ್
ಓಕೆ ಅದ್ರಲ್ಲಿ ಎರಡು ಒಂದು. ಕೆರಿ ಸಾಮ್ರಾಜ್ಯ ಇನ್ನೊಂದು ಬಿಳಿ ಸಾಮ್ರಾಜ್ಯ. ಇದ್ರಲ್ಲಿ ಮೇನ್ ಏನಂದ್ರೆ ಇದ್ರ ಆಟದಲ್ಲಿ. ಹೇಗಾದ್ರರು ಮಾಡಿ ನೀನು ರಾಜಾಗ ಚೆಕ್ಮೆಂಟ್ ಮಾಡಕ ಅಂದ್ರೆ ರಾಜಗೆ. ಮುಗಿಸ್ಬೇಕೂ ರಾಜನ ಗೆಲ್ಬೇಕು ಹೆದುರಿನ ರಾಜಾಗ. ಹಾ ರಾಜನ್ ಗೆಲ್ಬೇಕು.
ಹ್ಮ್
ಇದರಲ್ಲಿ ಎಷ್ಟ ಹಾ ಇದು ಆನೆ ಸ್ಟ್ರೇಟ್ ಹೋಗುತ್ತೆ ಸೀದಾ ಹೋಗುತ್ತೆ
ಹ್ಮ್
ಆಹ ಮುಂದೆ ಹಿಂದೆ ಅಕ್ಕಪಕ್ಕ ಸೀದೋಗುತ್ತೆ ಎಷ್ಟು ಮನೆಗಳು ಬೇಕಾದ್ರೂ ಹೋಗ್ಬೋುದು ಆದ್ರೆ ಆನೆೇ ಜಿಗಿ ಹಾಗೆ ಇಲ್ಲ
ಹ್ಮ್ ಅಂದ್ರೆ ಒಂದೊಂದೇ ಮನೆ ಎಷ್ಟ ಬೇಕಾದ್ೂ ಹೋಗ್ಬೋದು
ಎಷ್ಟು ಮನೆ ಬೇಕಾದ್ಹೋಗಬೋುದು ಒಂದದೇ ಆದ್ರೆ ಈಗ ನ ಮಧ್ಯೆ ಯಾವ್ದರ ಕಾ ಗಾಳ ಇತ್ತು ಕಾಯಿ ಇತ್ತು ಅಂದ್ರೆ ಅದನ್ನ ಜಿಗದ ಹೋಗಿ ಬರೋದಿಲ್ಲ ಅದಕ್ಕೆ
ಹ್ಮ್
ಅಲ್ಲೇ ಇರುತ್ತೆ ಅಂದ್ರೆ ಅದು ಸೀದ ಹೋಗುತ್ತೆ ಈಗ ಇನ್ನು ಕುದು್ರೆ
ಹ್ಮ್
ಅದು ಎಲ್ಲಾ ಕರದಲ್ಲಿ ಹೋಗುತ್ತೆ ಅದು ಎಲ್ಲಿದೆ ಹ ಆ ಜಿಗಿಬಹುದು ಕುದುರೆ ಮಾತ್ರ ಜಿಗಿ ಎಲ್ಲದರಲ್ಲಿ ಕುದುರೆ ಅಷ್ಟೇ ಜಿಗಿಯುತ್ತೆ
ಹ್ಮ್
ಈಗ ಅದ್ ಹೇಗಿರುತ್ತಂದ್ರೆ ಎಲ್ಲಾ ಕರಂದ್ರೆ ಪಕ್ಕದ ಮನೆಗೆ ಹೋಗಿ ಮೂರು ಹೆಜ್ಜೆ ಎರಡು ಹೆಜ್ಜೆ ಮೂರಲ್ಲ ಎರಡು ಹೆಜ್ಜೆ ಇನ್ನು ಒಂಟೆ ಬಂದ್ರೆ ಅದ್ರಲ್ಲಿ ಒಂಟೆೆಯಲ್ಲಿ ಏನಂದ್ರೆ ಎರಡು ಒಂಚೆಗಳು ಒಂದು ಕರಿಮನಲಿ ಅಷ್ಟೇ ಇರುತ್ತೆ ಇನ್ನೊಂದು ಬಿಳಿ ಮನಲಿ ಅಷ್ಟೇ ಹ್ಮ್ ಅದು ಆ ಬಿಳಿ ಮನೆಯಲ್ಲಿತ್ತ ಅಂದ್ರೆ ಆ ಒಂಟೆ ಬಿಳಿ ಮನೆಯಲ್ಲಿ ಅಷ್ಟೇ ಹೋಗುತ್ತೆ
ಹ್ಮ್
ಕರೀದತ್ತ ಕರಿ ಮನೆಗ್ ಅಷ್ಟೇ ಹೋಗುತ್ತೆ ಕರೀದಿಂದ ಬಿಳಿದಕ್ ಹೋಗಕ್ ಆಗೋದಿಲ್ಲ ಒಂಟೆಗೆ ಇಏನೊಂದ ಒಂಟ ಏನಂದ್ರೆ ಆಹ ಕ್ರಾಸ್ ಹೋಗುತ್ತೆ ಅಡ್ಡ
ಹ್ಮ್
ಹಿಂಗ ಉದ್ದ ಉದ್ದ ಮತ್ತ ಅಡ್ಡು ಹೋಗೋದಿಲ್ಲ ಅದು ಅದ್ರ ಮಧ್ಯೆ ಹೇಗಂದ್ರೆ ಈ ವಿಕರಣ ಇರೋದಿಲ್ಲಲ್ಲ ತ್ರಿಪರ್ಗದಲ್ಲಿ ಆ ತರ
ಹ್ಮ್
ಹಾಗೆ ಮತ್ತ ಇನ್ನು ಮಂತ್ರಿ ಅಂದ್ರೆ ಆನೆ ಮತ್ತೆ ಒಂಟೆ ಹೇಗ ಗೋತ್ತಲ್ಲಾ ಅದನ್ನೆರಡುಸೇರ್ಸಿದ್ರ ಒಂಟೆ ಆ ಮಂತ್ರಿ ಆತರ ಹೋಗ್ತಾನೆ
ಅಂದ್ರೆ ಸೀದಾನ್ ಹೋಗ್ಬೋದು
ಅಡ್್ಯಾನ್ ಹೋಗಬೋದು ಇನ್ನು ರಾಜಾ ಬಂದ್ರೆ ಎಷ್ಟು ಮನೆ ಹೇಗ್ಬೇಕೇಕಾದ್ರೆ ಹೋಗ್ಬೋುದು ಆದ್ರೆ ಒಂದೇ ಹೆಜ್ಜೆ ಮಾತ್ರ ಒಂದೇ ಹೆಜ್ಜೆ
ರಾಜಾ
ಹ್ಮ್ಮ್
ಹ್ಮ್
ಜ ಹೋಗಬೋದು ಇನ್ನು ಈ ಗಾಳದ ಎಲ್ಲ ಹೆಂಗ ಗೆಲ್ತಾರ ಅಂದ್ರ ಈಗ ಮನೆಯಲ್ಲಿ ಒಂದು ಗಾಳ ಇದೆ ಅಂತ ಇಟ್ಕೊಳ್ಳೋಣ ಓಕೆ ಈಗ ಕುದುರೆಯಿಂದ ಪಕ್ಕದ ಕುದ್ರೆ ಪಕ್ಕದ ಬಂದು ಮೂರ್ ಎರಡು ಅಜ್ಜೆ ಹೋಗುತ್ತಲ್ಲಾ
ಹ್ಮ್
ಬಂದ ಎರಡುಜ್ಜು ಹೋಗುತ್ತೆ ಅಲ್ಲಿ ಯಾವ್ದ್ರ ಗಾಳ ಇಐತ್ತ ಅಂದ್ರೆ ನೀ ಆ ಗಾ ಅಂತ ತೆಗಿಬಹದು ಆ ಇದ್ರಿಂದ
ಹ್ಮ್
ಆಮೇಲೆ ಇದ್ರಲ್ಲಿ ಎಷ್ಟು ಹಾ ಈಗ ಗೇಮ್ ಡ್ರಾ ಅಂದ್ರೆ ನಾನಗು ಇಲ್ಲ ನೀನ್ಗು ಇಲ್ಲ ಡ್ರಾ ಆಗ್ಬೇಕಂದ್ರೆ ನನ್ನ ಹತ್ರನು ಏನು ಉಳ್ದೇಬಾರ್ದು ಇನ್ನನ್ನ ಹತ್ರನು ನೀಏನು ಉಳ್ದೇಬಾರ್ದ ಬರೀ ಏನ್ ಇರ್ತಲ್ಲ ಜಾಸ್ ಇದು ಚದುರಂಗದ ಬ ಮಣೆ ಅದ್ರಲ್ಲಿ ಬರೀ ಎರಡು ರಾಜ ಅಷ್ಟೇ ಉಳಿದಿರ್ಬೇಕು ಅವಾಗ ಡ್ರಾ ಆಗುತ್ತೆ
ಹ್ಮ್ ಅಂದ್ರೆ ನಿಮ್ ಮನೆಯಲ್ಲೂ ರಾಜಾ ಇರ್ಬೇಕು ಅವ್ರ ಮನೆಯಲ್ಲೂ ಇರ್ಬೇಕು
ಅಷ್ಟೇ ಇರ್ಬೇಕ ರಾಜ ಮತ್ೆ ರ್ಬೇಡ ಇನ್ನೊಂದ ಏನ ಅಂದ್ರೆ ನಿಿಂಗಗೆ ಅದನ್ನ ಸ್ಟೀಲ್ಮೆಟ್ ಅಂತಾರೆ ಸ್ಟೀಲ್ಮೆಟ್ ಅಂದ್ರೆ ನನ್ನ ರಾಜ ಮುಂದೆ ಹೋಗಕ್ ಆಗೋದಿಲ್ಲ ಎಲ್ಲ ಮನೆಗಳು ಈಗ ನಾ ಒಂದ್ ಹೆಜ್ಜೆಟ್ರೆ ಒಂದು ಆನೆ ಕೊೊಳ್ಳುತ್ತೆ ಇಲ್ಲ ಅಂದ್ರೆ ಕುದುರೆ ಕೊಲತ್ತೆ ಇಲ್ಲ ಒಂಟೆ ಕೊಲತ್ತೆ ಈ ತರ ಇರ್ತ್ತೆ ನಾ ಎಲ್ಲಿ ಹೋಗಿ ಬರೋದ ಲ್ಲ ಅಲ್ಲೇ ನಿನ್ ತೊಗಿ ಹೋಗೋುದು ಅದ್ಡ್ರ ಆತ್ ಕನ್ಸಿರ್ ಮಾಡ್ತಾರೆ
ಹ್ಮ್ ಅಂದ್ರೆ ನೀನು ಹೋಗಂಗಿಲ್ಲ ನಿನ್ ವಿರುದ್ಧ ಇರೋದು ಹೋಗೋದಿಲ್ಲ
ನಾನ್ ವಿರುದ ಇದ್ದ್ರು ಹೋಗ್ಹುದು ಆದ್ರೆ ಈಗ ನನ್ನ ಮೂಗ ಬಿಡೋದ ಇರ್ತ್ತಲ್ಲಾ
ಹಾ
ಒಮ್ಮೆ ಅವರು ಒಮ್ಮೆ ನಾನು ಒಮ್ಮೆ ನಾ ಅವರು ಒಮ್ಮೆ ನಾನು ಈ ತರ ಬಿಡ್ಬೇಕು ಹ ಯಾವತ್ತು ಮಕ್ಕಳ ಆಟ ಸ್ಟಾರ್ಟ್ ಮಾಡೋದೆೇ ಬಿಳಿ ಮನೆಯವ್ರು ಬಿಳಿ ಮನೆಯಿಂದಾನೇ ಆಟ ಸ್ಟಾರ್ಟ್ ಹೋಗೋದು
ಅಂದ್ರೆ ಅದು ನೀವೇ ಅ ಅಂದ್ರೆ ನೀವೇ ಆಯ್ಕೆ ಮಾಡ್ಕೊಂಡತೀರಾ ವಿನಯ
ಇಲ್ಲ ಯಾರು ನೋಡ್ತಾರೆ ಆದ್ರೆ ಮೊದ್ಲೇದು ಹಾಗೆ ಕೊಟ್ಟಿರ್ತಾರೆ ಆದ್ರೆ ಅದನ್ನ ರೆಕಾರ್ಡ್ಸ್ ನೋಡ್ತಾರೆ ಹಿಂದೆ ಏನೇನಿತ್ತತ್ತ ಯಾರು ಬಾಳ ಸೋತಿರತ್ತ ಅವ್ರರಿಗೆ ಆ ಬಿಳಿಿಗೆ ಯಾರ್ ದಿರ್ತಾರ ಜಾಸ್ತಿ ವ್ರಿಗೆ ಆಹ ಕಪ್ ಕಾಲರ್ ಕೊಟ್ಟಿರ್ತಾರ
ಹ್ಮ್ ಹ್ಮ್
ಆದ್ರ ಅದರಲ್ಲೂ ಬಹಳ ಇದೆ ಹ ಇವನು ಚಾಣಾಕಸತನ ಸ್ವಲ್ಪ ಜಾಸ್ತಿ ಬೇಕಾ ಈ ಸ್ಟ್ರಾಟಜಿ ಎಂತ ತರ್ಗೊತ್ತಾ ಎಲ್ಲಾ ಅಂದ್ರೆ ಏನೇನ್ ಗಾಳ ಹಾಕಿದ್ರೆ ಯಾವ್ಯಾವ ತರ ಇದೆ ಅಂತಾವ್ರ ಮೇಲೂನು ಬ ದು ಪುಸ್ತಕಗಳ್ದೆಲ್ಲ ಬರೆದಿದ್ದಾರೆ
ಹ್ಮ್
ಈ ತರ ನೀವು ದಾಳಿ ಮಾಡ್ಬಹದು ಈ ತರ ನೀವು ರಕ್ಷಿಸ್ಕೋಬೋದು ನಿಮ್ ಸಾಮ್ರಾಜ್ಯನ ಈ ತರ ಅದ್ರಲ್ಲೇ ಇಡೀ ಜಗತ್ತಲ್ಲೇ ಎಷ್ಟು ಈ ಅಣುಗಳು ಗೊತ್ತ ತಲ
ಹ್ಮ್ ಹ್ಮ್
ಈ ಬ್ರಹ್ಮಣದಲ್ಲಿ ಎಷ್ಟು ಕಣಗಳುದು ಅಂದ್ರೆ ಎರಡು ಅ ಎಷ್ಟು ಟೆನ್ ಟು ದ ಪಾರ್ ಅಂದ್ರೆ ಹತ್ರರ ಮೇಲೆ
ಹ್ಮ್
ಹತ್ತ ಮುಂದೆ ಎಷ್ಟು ಎಂಬತ್ತು ಸೊನ್ನೆಗಳು ಬರ್ಬೇಕ
ಹ್ಮ್
ಅ ಮುಂದೆ ಎಂಬತ್ತು ಸೊನ್ನೆಗಳು ಬಂದಾಗ ಅಷ್ಟು ದೊಡ್ಡ ಸಂಖ್ಯೆ ಏನಾಗಗತ್ತಲ್ಲಾ ಇಡೀ ಬ್ರಹ್ಮಾಂಡದಲ್ಲಿ ಅಷ್ಟು ಕಣಗಳುದಾವೆ
ಹಾ
ಇನ್ನ ಈ ಚದರಂಗದಲ್ಲಿ ಎಷ್ಟು ಮೂಸ ಇದೆ ಅಂದ್ರೆ ನಾ್ ಎಷ್ಟು ಯಾವ್ಯಾವ್ ತರ ಅದನ್ನ ಬಿಡ್ಬೋದು ಮೂಗಗಳು ಯಾವ್ಯಾವ್ ತರ ಆಟ ಹೋಗುತ್ತೆ ಈಗ ಒಂದ ಈ ಒಂದ ಆಟ ಆ ಅಂದ್ರೆ ಇನ್ನೊಂದ ಆಟನು ಸೇಮ್ ಅದೇ ರೀತಿ ಇೋದೆಲ್ಲ ಚೇಜ್ ಆಗೇ ಇರುತ್ತೆ ಎಲ್ಲೋ ಒಂದ್ ಕಡೆ
ಹಾ
ಸೊ ಎಷ್ಟು ವೆರೈಟಿಗಳು ಅಂದ್ರೆ ಎಷ್ಟು ವಿಧಗಳಲ್ಲಿ ನಾವು ಇ ಇ ಬೋರ್ಡ್ ಕಾಣಬಹುದು ಅಂದ್ರೆ ಹತ್ರರ ಮುಂದೆ ನೂರ ಇಪ್ಪತ್ತು ಸೊನ್ನೆಗಳು
ಹ್ಮ್
ಅಷ್ಟು ಏನಂತಾರ ಬಹಳ ದೊಡ್ಡದ ಇದೆ ಈ ಆಟ ಅಮಂದ್ರ ನೋಡಕ್ ಇಷ್ಟೇ ಕಾಣುತ್ತೆ ಬೋರ್ಡ್ ಅರವತ್ ನಾಕು ಮನೆಗಳು ಅಷ್ಟೇ ಇರೋದು ನಮ್ಮ ಗ್ರ ಪ್ರಮಾಣದಲ್ಲಿ ಇರೋ ಆ ಈ ಕಣದಕ್ಕಿಂತ ಅದ್ರದ್ದು ಆತದ ಇದು ಮೂಸ್ಗಳಳೆ ಜಾಸ್ತಿ ಅದ
ಹ್ಮ್
ಅ ಅದೊಂದು ಸಣ್ಣ ಮನೆಯಲ್ಲಿ ದೊಡ್ಡ ಜಗತ್ತ ಇದೆ ಅದ್ರಲ್ಲ ಅದ್ರಲ್ಲಿ ಈಗ
ಅಹ ಎಷ್ಟು ನಿಮಿಷದಲ್ಲಿ ಮುಗಿಸ್ತೀರಾ ಅದು ಆಟ
ಅದು ಅಂದ್ರೆ ಹ ಇನ್ನೊಂದು ಅದ ಅದ್ರಲ್ಲಿ ಏನಿ ಇರ್ತ್ತ ಅಂದ್ರೆ ಕಾಲಾವಕಾಶ ಸಮಯ ಇರುತ್ತೆ ಅದಕ್ಕೆ
ಹ್ಮ್
ಹತ್ತು ನಿಮಿಷ ಅವರಿಗೆ ಹತ್ತು ನಿಮಿಷ ಅದ್ರಲ್ಲೂ ಈ ಸಮಯ ಏನಿರ್ತ್ತಲ್ಲ ಅದ್ರಲ್ಲೂ ವಿಧಗಳುೆ ಒಂದು ರ್ಯಾಪಿಡ್ ಸತ್ತು ಬರ್ೆ ಅದು ಹತ್ತು ನಿಮಿಷಗಳು ಅಷ್ಟೇ ಅರ್ಸ
ಹ್ಮ್
ೊಂದು ಬ್ಲಿಡ್ ಸತ್ತ ಬರ್ತ್ತೆ ಅದು ಮೂರೇ ನಿಮಿಷ ನನ್ ಮೂರು ನಿಮಿಷ ಅವನಿಿಗೆ ಮೂರ್ ನಿಮಿಷ
ಹ್ಮ್
ಇನ್ನು ಬುಲೆಟ್ಸ್ತ್ ಬರ್ತ್ತೆ ಅದ ಒಂದೇ ನಿಮಿಷ ಇರುತ್ತೆ
ಅಂದ್ರೆ ಇವಾಗ ನಿಮ್ಗ ಒಂದ್ ನಿಮಿಷದಲ್ಲಿ ಅಡಕ್ ಕೈಯ ಎಲ್ಲ ನಿಮ್ಗೂ ಆಗಿಲ್ಲ ನಿಮ್ ವಿರುದ್ಧ ಇರೋ ವ್ಯಕ್ತಿಗೂ ಆಗಿಲ್ಲ ಆವಾಗ ಏನಾಗತ್ತೆ
ಇಲ್ಲ ಅದು ಹೆಂಗಂದ್ರೆ ಈಗ ನಾ ಹತ್ ನಿಮಿಷ ಈಗ ನನ್ಗ್ ಹತ್ ನಿಮಿಷ ಇರುತ್ತಾನೆ ಈಗ ನಾನು ಬಿಟ್ಟೆ ಒಂದು ಗಾರ್ಳನ್ ಬಿಟ್ಟೆ ನಾನ ಸಮಯ ನಿಲ್ಲುತ್ತೆ ಅವ್ನ್ ಸಮಯ ಓಡಕ್ ಸ್ಟಾರ್ಟ್ ಆಗುತ್ತೆ
ಹ್ಮ್
ಅವ್ನ್ ಬಿಟ್ಟನಾ ಅವ್ನ ಸಮಯ ನಿಲ್ಲತ್ತೆ ನನ್ ಸಮಯ ಒಡಕ್ ಸ್ಟಾರ್ಟ್ ಆಗತ್ ಮತ್ತೆ ನಾನ್ ಬಿಡ್ಬೇಕಕ್ ಈಗ ಈ ತರ ಈಗ ಹತ್ತು ನಿಮಿಷ ನಂದ ಬೇಗ ಆಗ್ ಹೋಯ್ತು ಅವನ್ ದಿನ ಇದೆ ಹಾಗಾದ್ರೆ ಅವನ್ ಗೆ್ದಾಗೆ
ಓ ಅಂದ್ರೆ ಯಾರ ಹತ್ರ ಸಮಯ ಉಳಿದಿರುತ್ತೆ ಅವರು ಲ್ಲ ಹಾ ಹಾ
ಹಿಂಗೆ ಮೂರು ಹತ್ತು ಆಮೇಲೆ ಐದ್ ನಿಮಿಷದ್ದು ಇದೆ ಒಂದ್ ನಿಮಿಷದ್ದು ಇದೆ
ಹ್ಮ್
ಮತ್ತೆ ಅಂದ್ರೆ ಒಂದೊಂದ್ ದಿನಾನೂ ಇದೆ ಅೊಂದ ಸಮಯ ಈಗಷ್ಟ ಮ ಯಾರು ನಮ್ಮ ದೇಶದವರೇ ಇದ್ದಾರೆ ವಿಶ್ವವಿಜೇತ ಉಪ್ಪು ಕೇಶ ಅಂತ ಮೊದ್ಲು ಮ್ಯಾಗ್ನೋಸ್ ಕಲ್ಸ ಅನತ್ತ ಅವನ್ ಬೇರೆ ದಸ್ ತಾವ ಆದ್ರೆ ಈಗಿನ ಹ ಜಗತ್ತಲ್ಲ ಅಂದ್ರೆ ಈಗಿನ ಪ್ರಜೆ ವರ್ತಮಾನದಲ್ಲಿ ಮ್ಯಾಗನಸ್ ಕಲ್ಸನೇ ಬಹ ಬಹಳ ದೊಡ್ಡ ಆಟಗಾರ ಅಂತಾರೆ.
ಹ್ಮ್.
ಆದ್ರೆ ಗುಕೇಶ್ ಈಗಿಗ್ ಬರ್ತಾನೇ ನಾವು ಗುಕೇಶ್ ನು ವಯಸ್ಸ ಏನ ಸಣ್ಣದಲ್ಲ.
ಹ್ಮ್
ಈಗ ಬಂದ ಇಪ್ಪತ್ತೊಂದು ಇರ್ಬೋದು ಅಷ್ಟೇ ಬಾಳ ಅಂದ್ರೆ ಅವ ಈಗ ಬೆಳೀತಾ ಇದೆ ನಾಟದಲ್ಲಿ
ಹ್ಮ್
ಈ ವಿಶ್ವನಾಥ್ ಆನಂದ ಇದಾನಲ್ಲ
ಹ್ಮ್
ಅವರು ಇವನ ಗುರುಗಳು
ಹ್ಮ್
ಹ್ಮ್ ಈಗ ವಿಶ್ವನಾಥ್ ಆನಂದ್ ಅವರು ಎಷ್ಟ್ ಐ್ ಸಲ ವರ್ಲ್ಡ್ ಚಾಂಪಿಯನ್ ಆಗರು ವಿಶ್ವಜ್ತ್ರ ಈಗ ಒಂದ ಆದ್ಮೇಲೆ ಇವ್ರ ಬರ್ತಾ ಇದ್ದ ಮುಕೇಶ ಹಾಗೆ ಇನ್ನೊಬರು ಇದರ ವೈಶಲ್ಯ ಅಂತ.
ಹ್ಮ್.
ಅವರು ಫಿಮೇಲ್ ಅಲ್ಲಿ ಈ ಪ್ರಜ್ಞೆನ ಇಲ್ಲ. ಪ್ರಜ್ಞನಂದು ಆ ಚದರಂಗ ಆಟಗಾರ ಗಕೇಶ್ ಪ್ರಜ್ಞೆನಂದು. ಪ್ರಜ್ಞನೊಂದವರು ಆ ತಂಗಿಯವ್ರು ಸಹೋದರಿ ಒಟ್ಟಾರೆ. ಅವಳು ಅ ಅವಳು ಮೊದ್ಲೇ ಸಲ ನಮ್ಮ. ದೇಶಕ್ಕೆ ವಿಶ್ವವಿಜತ್ ಅಂತ ತಂದು ಕೊಡ್ತಾ ಇದ್ದಾರೆ ಅವರು ವೈಶಾಲಿ.
ಹ್ಮ್.
ಈ ವರ್ಷಗಳಲ್ಲಿ ಮೊದ್ನೇ ಸರ್ತಿ ವಿಶ್ವವಿಜಾತಾ. ಹೆಣ್ಣ ಮಕ್ಕಳಲ್ಲಿ ಸೊ ಅದೊಂದು. ಹೇ ಏನು ಬಿಡು ಶಿಸ್ಯಾ.
ಹ್ಮ್ ಮತ್ತೆ ನೀವು. ಯಾವ್ದು ಈ ತರ ಅಂದ್ರೆ ಸುಮ್ನೆ ನೀವು ಮನೆಲಿ ಆಡದ ಏನು.
ಇಲ್ಲ ಅಂದ್ರೆ ಆನ್ಲೈನ್ ಆನ್ಲೈನ್ಲ್ಲಿ. ಎಲ್ಲ ಬರುತ್ತಲ್ಲ ಈಗ ಬರಬರುತ ಚದರಂಗಗ್ ಹೇಗ ಆಗ್ತದೆ ಅಂದ್ರೆ. ಈ ಆನ್ಲೈನ್ ಅಲ್ಲಿ ಒಂದ್ ರೇಟಿಂಗ್ ಕೊಡ್ತಾರ.
ಹ್ಮ್.
ಒಂತರ ಅಂಕ ಇದ್ದಂಗೆ ನಿನ್ನ ಆಟದ್ದ ಅಂಕಗಳು ಹೇಗಿರತವ.
ಹ್ಮ್.
ಆಹ ಈ ವಿಶ್ವವಿಜಾತ ಅಂದಲ್ಲ ಅವ್ರದೆಲ್ಲ ಎರಡ್ ಸಾವಿರದ ಆರ್ನೂರು ಏಳ್ನೂರು ಇರುತ್ತೆ.
ಹ್ಮ್.
ಹ್ಮ್ಮ್ ಇನ್ನು ಅಂದ್ರೆ ಎಲ್ಲಾರ ಕ್ಕಿಂತ ಜಾಸ್ತಿ ಇರೋದು ಅಂದ್ರೆ ಮ್ಯಾಗ್ನಸ್ ಕಲ್ಸ ನಾವ ಒಂದು ಮೂರ್ ಸಾವಿರ. ಮುಗಿತ್ತು ಈಗ ಮತ್ತೆ ಅದು ಹೆಚ್ಚು ಕಡಿಮೆ ಆಗ್ತಿರುತ್ತೆ ನಾವು ಆ. ಆಡದ ಮೇಲೆ ಆ ಇದಾಗಿರುತ್ತೆ ಡಿಪೆಂಡ್ ಆಗಿರುತ್ತ.
ಹ್ಮ್.
ಹ್ಮ್ಮ್ ಅದಕ್ಕೆ ಈಗ ವಿಶ್ವನಾ ಯಾರು. ಉಖೇಶ್ ಅದೆ ಎಲ್ಲ ಎರಡ್ ಸಾವಿರದ ಆರು ನೂರ ಏಳ ನೂರ. ನಾನು ಅದೇ ಇದ್ರಲ್ಲಿ ಆಡ್ತೇನಲ್ಲ ಅದು ಆನ್ಲೈನ್ ಅಲ್ಲ ಎಲ್ಲರೂ ಆಡ್ಬೋದು. ನಂದ ಹದಿನೈದುನೂರು ಹೋಗಿತ್ತು ಹೈಯೆಸ್ಟ್ ಅಂದ್ರೆ ಜಾಸ್ತಿ ಈಗ. ಹನ್ನೆರಡ ನೂರು ಹನ್ನೆರಡವರೆ ನೂರ ಇದೆ.
ಹ್ಮ್ ಹ್ಮ್.
ಹೆಚ್ಚು ಕಡಿಮೆ ಆಗ್ತ ಇರ್ತಾ.
ಹ್ಮ್. ಸರಿಯಾಗಿದ್ರೆ ಆಹ ಆಡಿ ನೀವು ಆತನ.
ಸರಿ.